ಹಲೋ
ಹಲೋ
ಹಾ ಅದ
ಹೇಳಬ್ರ ಅವತ್ತು ಹ ಅ ಸ ಶ ಹಲೋ ಹ
ಹಲೋ
ಹಲೋ ಹಲೋ ಕೆಲ್ಸ ಯಾವ್ರಗ ಇಲ್ಲಿ ಹೋಗಕ್ತಾ ಸಿಂದಗರಾ ನಮ್ದು ಬಿಜಾಪುರ್ ಸೈಡ್ ಬಿಜಾಪುರ್ ಸೈಡ್ ಯಾವ ಹೇಳ ನೀ ನಮ್ಮ ಬಿಜಾಪುರ್ ಸೈಡ್ ಇದ್ರ ಆ ಆಡಿಸ್ಬಿಟ್ಟೆ ನೀ ಸುಧಿಗಿರಿ ಇ ಇದ ಜರಿಗಿರಿ ಜೋರಿಗೆ ಜೋರಿಗೆ
ಹ್ಮ್ ಹ್
ಎಷ್ಟು ಎಕರೆಲ್ಲ ಇದೆ ಅಂತ ಯಾ್ ಅಕ್ರಾನ ಏ ಗೌಡ್ರ ನೀವ ಸಿಧಿಗ್ರು ಗೌಡ್ರ ನೀವೇ ಅಏನ್ರೀ ಹ ಮಾಡಬೇಕದಾ ಹ ನಾವ್ ಈ ಮೂರ್ ಎಕರೆ ಆದಾವದ್ರೀ ಮನ ಶಂತ ಮೂಡೆ ಎ ಮಂದ ಹಲೋ ಏನ್ ಹೇಳಲ್ರಿಿ ಏನ್ ಬಿದ್ದಿರಿಿ ಕೆ ಆ ಅಲ್ಲ ನೀವೇಏನ್ ಬಿತ್ತೀರಿ
ನಾ ಹತ್ತ ಶಂಗಾರ
ಶಂಗಾರ ಏನ್ ನಾ ಕಾಯ್ಪಿನ ಮಾಡೀ್ರ ಕಾಯಿಪನ್ ಮಾಡಿದ್ರಿ
ಬಷಾ ನಿ ಮಪ್ಪ ಚ
ಹಲೋ ಬಲ್ಸಿದಾಳ ಈ ಹಿಂದಕ್ಕೆ ಹಬ್ಬಾ ಏೊ ಸ್ವಲ್ಪ ಏನ್ ಬಿ ಆತರಿೀ ಶಾಂಗ ಹಾತರಿ
ಹಾ ಸಂಂಗಾತಿ
ನಾವ್ ಕಾಪಿಲಿ ಬಿತ್ತಿದ ಬ್ರೋ ನವುಟಮಾಟೆ ಳಾಾಗಡಿ ಮಳಷೇ
ಹ ಹಾ ನಿಮ್ಮಣ್ಣ ಹೋದ್ರ ನಿಮ್ಮಣ್ಣ ಅಲ್ತ್ ನಿಮಷರೇ ಹೋದ್ರ ಹ ನೀನು
ನಾವು ಹೋಗಲ್ಲ ನಮ್ಮ್ ಮುಂದಿನರ್ಸ
ಮುಂದರ್ಸ ಹ ಎಷ್ಟನೇ ಕ್ಲಾಸ್
ನಾವು ಫಸ್ಟ್ ಪಿ ಯು ಸಿ
ಹ
ಹೋಗದವ ಸ್ವ ಲ್ಪ ಇಷ ಮಾತಾಡಿ ಬ
ಫಸ್ಟ್ ಪಿ ಯು ಸಿ
ಹಾ ನೀವು ಆಯ್ತಾ
ಹಗ್ಲ
ನತಾ ಷ ನ್ ಹ್ಮ್ ನ ಫಸ್ಟ್ ಪಿ ಯು ಸಿ
ಹಾ ಫಸ್ಟ್ ಪಿ ಯು ಸಿ ಯ ರಿಸಲ್ಟ್ ಅಷ್ಟ ಇದ್ರರಿ
ನಿಜ ಇತಂದ ಹ್ಮ್ಷ್ಟ ಎಪ್ಪತ್ತಾರ ಪತ್ತಾರೆಪ್ಪತ್ತಾರೆ ಹ್ಮ
ನಿ ಮಂದು
ನಮ್ಮಂದು ಏಟಿನನ್
ಎಟನಾರಿ ನೀವ ನ್ ಬಿತ್ತಿದ್ರ ಹೊಲ್ದಲ್ರಿ ಕಾಯ ಪೇಲೆ ಹ್ಮ ಹಾ ಮತ್ತೆನ್ ಹೇಳ ನೀನೇ
ತಿರಿ
ನಾವು ಈಗ ಶಾಪುರ್ ಬಸ್ಸಟ್ಯಾಂಡ್
ಹಾ ಜಪಸ್ ಸ ಪರ ನಾವ ಇ ಇದ ಇದಕ್ೊಂಡ್ ನಡಕ ಅಂತ ಹೊಲ್ದ ಹೊಲ ಕೊಟ್ಟಿದೋಡ್ರಿ
ಹೋಲಕ್ರಿ ಯಾಗ್ರಿ ಹೋಲಕ್ರಿ ಈಗ
ಅ ಮಾಡ ಕಾಯಪಲ್ ನೀರು ಬಿಡಾಕ ನಮ್ ನಮ್ ಕಡೆ ನಮ ಕ ಕಡೆ ಅಂದ್ರೆ ಮಳಿ ಇಲ್ಲ ಏನಿಲ್ಲ
ಹ ನಮ್ಕ ನಮ್ ಊರ್ ಕಡೆ ಆಗ್ಯಾದ್ರಿ ನೀನ್ ಒಂದ್ ಸೈಡ್ ಆಗ್ಯದ್ರಿ
ಸ್ವಲ್ಪ ಆದ್ರಿ ಹ್ಮ
ಸ್ವಲ್ಪ ನೀರ್ ಹಚ್ಚನ್ರಿ ಬುಟ್ಟ ಬರಕ್ರರೋ ಮತ್ತತ್ ಈ ಬನ್ವಾಡಿ ಬರ್ಗ್ರಿ
ಹ್ಮ್ ಹ್ಮ್ ಹ್ಮ್ ಒಳೆ ದೇವ್ರ ಕೊಡ್ತಾವ ಇಲ್ಲ ಎನ ಬರ್ತ ಹೊಡ್ದ್ರೆ ನಮ್ ಕೂಡ ಇಲ್ಲೇ ಮುದೆ ಇಲ್ಲ ಉಂಟು ನೋಡ್ರಿ ಮು್ದೆ ಮಾತ್ರ ಮಾತಾಡ್ತರ ಮುಜರ ಮುುತ್ತಾರ್ ಮಾತಾಡಲ್ಲ ಅಂತರಿ
ಹ್ಮ್ಮ್
ಯನು ರಲ್ಲ ಮಲ್ಲಲ್ಲ
ಹಾ ಆರಾಮ್ರೀ ನಿಮ್ದ
ನಿಮ್ಮುರು ದೊಡ್ಡ್ದಿದೆ
ನಾನ್ ಬರ್ದಿದ್ದೆ ಶಾಪುರ್ ನಿಗ್ದ
ನಮ್ಮದು ಅಷ್ಟು ಚೆನ್ನಾಗಿ ಸಿಕ್ಕದ ಜೇವ್ರಿಗೆ
ಹ ಹಾ
ಜೋರ್ಗೆ ಶಾಪರ್ಸ್ ಒಂದು ಮೂವತ್ತತ್ತ ಇವತ್ತು ಕಿಲೋಮೀಟರ್
ಹ ಹಾ ಹಾ ಮತ್ತೆ
ತ್ತನೆಲ್ಲಾ ಯಾವ ಯಾವ ಶಲೆ ಹೋಗತ್ತೆ ಗೌರ್ಮೆಂಟ್ ನಾವು ಪ್ರವೇಟ್
ಹ ಪ್ರವೇಟಾ
ಹ್ಞ ಫೀಸ್ ಒನ್ ಲಕ್ಷ ರೀ
ಒಂದು ಲಕ್ಷ ವರ್ಷಕ್ಕೆ
ಲ್ರೀ ಯಾಡ್ ಯಾಡ್ ವರ್ಷ ರ
ಎರಡ್ ವರ್ಷಕ್ಕೀ ಹಾ ಹ ಅದ್ರರಿ
ನಿಮ್ಮದ ಏನ ಏನ್ ಹೇಳರಿಪೀಸ್ ಪೀಸ್
ನಾಕ ನಿಷ -ಹ
ನಿಲ್ಂದಾಣ ಆಗ್ಯಾರೀ ಒಂದ ರೂತ್ತು
ಇನ್ ಆಗ್ಯ್ ಯಾರ ಬಡ್ತ
ಹಾ
ಅರಿಕ ಕೊಡ್ತರಿ
ಹ -ಯಕ ನಂಬಲ್ರ ನಾಲ್ರ
ನಾಳೆಗ್ ಹೋಗತು ನೋಡ್ರಿಣ ಅವ್ರೆ
ದ ಒತ್ತೀ ರ ಹಾ
ಏನ್ ಈ ಸಡ ಕೂತಿರ ನಾಳಗ್ ಶೂಟ್ ಆಗಲ್ಲ
ನೋಡೋಣ
ಬೈ ಕ್ಯಾನರ್ ಇಲ್ಲ ನಿಮ್ಮ್ ಊರಲ್ಲಿ
ಇದೆ ಕ್ಯಾನ್ ಇದೆ
ಕ್ಯಾನನ
ಹಾ
ಬಾಯಿ ಇದಾವ
ಬಾಯ್ ಇದೆ ನಮ್ದೇ ಇದೆ ಬಾಯಿ ಹಾ ಪ್ರಬ ನಮ್ ಕಕ್ಷರ ಅಂತ ಅಕ್ಷರ ಊರ ದೋಸ್
ಹಾ ಹಾ ರ ಮತ್ರಿ ಹ ಹ
ಅ ಮಾಡ ವಿಜಪ ಯ ವಿಜಿಪ ಹ್ಮ್ ಹಲೋ ಏನಿಲ್ಲ ಬ್ರೋ
ನಮ್ದ ಏನಿಲ್ಲ ಈ ಸುಮ್ಮ್ ಊರಿಗೆ ಒಂಟಿದಿವಿ ಈಗ ಬಸ್ ಮೇಲಿಿದ್ದವೆ ಹಾ ಸಿ ಹ
ಆರಾಮಿದ್ದೀರಾ ಬ್ರೋ ಆರಾಮಿದ್ದೀರಾ ಬ್ರೋ
ಹಾ ಆರಾಮಿದೀರಿ ನೀವು
ಏನೋ ನಿಮ್ಮ ಕಡೆ ದೇವರು ಹೋಯಿತಂತೆ
ಹಾ ಹಾ ನಾಯತ ದೇವರ ಕುಂದರ್ತವು ಬ್ರೋ.
ಕುಂದ್ರತಾವ ನಿಂದ್ರತಾವ ಬ್ರೋ.
ಎಾರ್ಡು ವೈದರಿ ಕುಂದರ್ತ್ರೀ.
ಕುಂದ್ರತಾವ ಬ್ರೋ.
ಹಾ ಬ್ರೋ ಆ ಕಡೆ ಯಾಕ್ ಹೊಂತೇರಿ ಬ್ರೋ.
ಕಾಲ ಇರ್ತಾವ ಏನ್ ಬ್ರೋ.
ಹ್ರ ಹಂಗೆ ಇರ್ತಾರ ಕಾಲ್.
ಇಲ್ಲ ಬ್ರೋ ನಿದ್ರತಾವ ಅಂತ ಕೇಳಿದ್ದೆ ಕುಂದ್ರತವನ ನಿಮ್ ಬೈಲಿ ಕೇಳಿದ್ದೆ.
ಯಾರು ಅದು ಹಲೋ. ಹಲೋ ಹಾ ಕೇಳತ್ರಯ. ಓಹ್ ಆನಂದಗ ಬಿಟ್ಟಿದ್ನ ರೀ ಈಗ್ರೀ.
ಹಲೋ ಬ್ರೋ.
ಹಾ ಹೇಳ್ ಬ್ರೋ.
ಇದು. ಕಾ ಮುಗಿದಮಲೆಲ್ಲ ಅದೇ ಎನಗೆರು ಬ್ರೋ. ಇದು ಕಾಲ್ ಮಾತಾಡದು ಮುಗುದ್ರನು ಅದೇ ಯಪ್ನಿಗಿರ ಬ್ರೋ.
ಯಾರ್ ಮುಗುದ್ರನ ಅದ್ರಗರರಿ ಕಟ್ಕ್ತರಿರಿ ತಾನಿ.
ಕಟ್ ಆದ್ರೂನು ಅದೇ ಆ್ಯಪ್ನಗ ಇರು ಬ್ರೋ ನಾವು ಹಚ್ತಿೀವಿ.
ಹಾ ಬ್ರೋ. ಈ ಮಾತ ಕೂಡ ಸುಮ ತಾನಲ್ಲ ಅಷ್ಟತ.
ನಿಮ್ಮೂರ ಯಾವುದು ಬ್ರೋ. ನಿಮ್ ಏರಿಯ ಬ್ರೋ.
ಯಾವ್ದ ಬ್ರೋ.
ಗೊತ್ತಿಲ್ರಿ ನಮ್ಗ ಹೊಸಬ್ರಾ ಆಗಿವೆ.
ಹಲೋ ಬ್ರೋ.
ಹಲೋ ಬ್ರೋ.
ಆರಾಮಿದ್ರಿ ಬ್ರೋ.
ಹಾ ಆರಾಮ ಇದೇನ ಬ್ರೋ.
ಮದುವೆ ಅದು ಆಗಿದ.
ಕೊಡ್ತ್ ನೋಡ್ರಿ ಒಬ ಆಗೋ ಮಾಡ್ತನ್ರಿ.
ಹಾ ಅಯ್ತು.
ಆ ಬಸವರಾಜ ಅಂದ್ರ ಆಗ್ ಬಾರ್ ಕಕ್ಷಿ ಬಸವರಾಜ ಅರೇ ಉಸ್ತೂಲ್ ಟೆಂತ್ ಕ್ಲಾಸ್ ಬಸವರಾಜ ಅನ್ರಿ. ಆ ವಾಲಬಾಲ್ ಆಡತನ ಅಂತ್ರಿ ಶಾರ್ಟ್ರಂದ್ರ ಶರ ಅಂತತ್ರಿ ಮೂವಿನ ಸುಣ್ಣನ ಸೋರ್ತರಿ.
ಹಾ ಕೊಡು ಬ್ರೋ ಕೊಡ.
ಆ ಮಾತಾಡಾಂತ್ರಿ ಬ್ರೋ ಬಸ್ಯಾ.
ಶ್ಯಾಡ್ರ ಶ್ಯಾಡ್ರ ಕರ್ಕೊಂಡ್ರ ಅಂತರಿ.
ಹ್ಮ್.
ಲಿಫ್ಟ್ಗೆ ಅಜ ಅಂಜ ಮೂವತ್ ಜನಗಿಂದ್ರ ಶರಾಂತ್ರಿ. ನಿಮ ದೋಸ್ತನ ಕೈಯಾಗ ಕೊಡ್ತ ನೋಡ್ರಿ ಬಸುಗ. ಹೊಸ ನೀ ಎರಡ್ ನಿಮಿಷ ಮಾತಾಡ್ಬಿಡಿಯ ನನ್ನ
ಹಲೋ
ಬಸನ್ ಕೂಡ ಕೊಡತ ನೋಡ್ರಿ ಹಾ ಒಲ ಹಕಬ ಆಯ್ತನ ಆಯ್ತನೆ
ಅಲೋ ಕಟ್ರಿ
ಹಲೋ ಹಲೋ ಹಾ ಯಾಲರ ನಾ ಕೊಡ ಮಾತಾಡಲಂರಿ
ಆ
ನಾ ಮಾತಾಡಲ್ಲ ಅಂತ
ಆಯ್ತ್ ಬಿಡ್ರಿ
ಶತ ಬರ ಬಸು ರೋನ ಮಾತಾಡ ಹೋಗನ ಟೆಂತ್ ಕ್ಲಾಸ್ ಪುಷ ಹಾ ಯಬರು ನೀವ ಹೇಳ್ರಿ ಏನ
ಹಾ ಅರ ಆಮ್ಮ ನಾನೇನು ಮಲ್ಲಾಲೆ ಅಲ್ಲಾರ ಆಯ್ತ
ಹೋಗ್ಬೇಕಿಲ್ಲೇ ನೀವ ಹೋಗಕಿಲ್ಲ
ಹಲೋ ಗ ಹಲೋ
ಹ
ಹಲೋ
ಹಲೋ
ಅಲೋ ಹೇಳಬರು ಹಾ
ಯಾಕ ತಿಂಡಿನ ಮಯಂದು
ಹಾ ಯಾಕೆ
ಯನು ಹ ಗು ರಸ್ತೆಯ
ಏನ್ ಮಾಡ್ತೀಯ ಈಗ ನನ್ ಏನ್ ಕಿತ್ತತೆ
ಹ
ಹ ಏನ್ ಹೇಳರು ಸರಿ ನೀವ ತೋಟ ಅವ್ರಿಬರು
ಏ ನಿಮ್ ಮದಿಪದಿ ಎಲ್ಲ ಆಗ್ಯದಲ್ರಿ
ಅಯ್ಯ ಒಬ್ರು
ಏ ಏನ್ ಹೇಳದೈ
ಏನ್ ಯಾವ್ರರುವಾ ನೀವ್ದದಾರೀ
ಚಂದ್ರ ತಿದ್ದಿ ಮಾಡಡ ಹೋಗ
ನಿಮ ನಿಮ್ ಬಸ್ಸ ಓದ ನೋಡ್ರಿ ಸುಮ ಸಾರ ಹಂಗಗೆರಿ ಬಸ್ಸಗ್ರಿ ನೀವು ಟೆಂತ್ ಕ್ಲಾಸ್ ಪಾಸಾಗಿರಿ ನಾಳೆ ಸಾಲಿಗಿ ಬರ್ತಾನಲ್ಲಾರಿಹೊಡಿಬೇಕು ನೋಡ್ರಿ ನೀವು ನಿಮ್ಮ ದೋಸ್ತ ಕಲ್ಲ ಹೊಡಿಸಬೇಕುಡ್ರಿ
ಯಾವ ಬಸ್ಯಾ ಹೇಳ್ರಿ ಬಸ್ ದೇಸ್ಪಾಡಾರ
ಒಡಿಸ್ರಿ ಬಾ ತಿಂಡದ್ರ ಅವಂದು
ಬಸ್ಸ ದೇಸ್ಕೊಂಡೆ ನ ಕಲ್ ಬಸ್ ಯಾರ
ನಿಮ್ ದೋಸ್ತ್ ಓದ್ನಾ ಬಸ್ಸ್ಯಾ ನಿಮ್ ದೋಸ್ತ್ ಮನಿಗಿ ಹೋದ್ನಾ ಅಲ್ಲ ಸುರೇಶ್ ಎಂತ ಯನ ಇದ್ನಾನು ಆ ಸುರೇಶ ಮಿನಗನ ಎಲ್ಲ
ಹಾ ಹೋದರಿ ಸುರೇಶ್
ಹೋದ್ನಾ ನೀ ಹೆಲ್ಲಿದಿ
ನಾ ಈಗ
ಕ್ರಶಾರ್ಯಾಇದ್ಯಾಾ ಏನ್ ಮಾತಾಡಕುಂತಿ ಅರಿ ಹಾ ಹಲೋ
ಹಾ -ನಾವ್ ಇಲ್ಲಿ ಸಣಸ್ ಕುೂಂತೇವ್ರೀ
ಹಾ- ನಿಮ್ ಸೂರೇಶ್ ನಂಬಿರ್ ಬಂದ ನೋಡ್ರಿ
ನೀವ್ ಅಲ್ಲಿ ಬಂದಾರೀ
ಹಾ -ಒಂದು ನಿಮಿಷ ನಿದ್ರಿ. ಹಾ ಹಲೋ
ಈ ಸಣಸ್ಕಂತವ್ರಾ
ಸಮಸ್ಕಂತ ರಿ
ಹಾ
ಹಾ ಜಲ್ಲಿ ಬರ್ರಿ ಬೇಗ ಸ್ವಲ್ಪ ಎಲ್ಲಿ ಶಾಲಂತಿದ್ದೀರಾ.
ಹ್ಮ್ ಸತ್ಬುಡ ಹೋಗಿ
ಹಾ
ಹ ಅಲ್ಲಿ ಸತ್ತಬುಡು
ಅಲ ಎಲ್ಲಿರಿ ಯಾರೆ
ಇಲ್ಲೇ ರೀ ನಮ್ಮ್ ಮನಿಬಲ್ಲಿ
ಅಂದ್ರೆ
ಹಾ
ನಮ್ಮ ಅಪ್ಪಾ ಚಾಕಂತ್ರೆ ಫೋನು. ಮಾತಾಡಿ ಆಮೇಲೆ ಹಸಂಬ್ರಿ ನಿಮ್ಗ
ಹ ಆಚರಿ
ಹಾ ಒಂದು ಆಯ್ತ ರಿ